ಹಾ ಹೇಳಿ
ಹಾ ಸರ್ ಮತ್ತೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಪ್ರಾ ಸಮಸ್ಯೆ ಇದೆಯಾ ಸರ್ ನಿಮಗೆ
ಏನ ಇಲ್ಲಾ ಸರ್ ಯಾಕೆ
ನಾವು ಡಾಕ್ಟರ್ ಸರ್ ನಾವು ಜೋಶಿ ಕುಲ್ಕರ್ಣಿ ಅಂತ ಸರ್ ಅದಕ್ಕೆ ಸರ್ ನಿಮ್ಮ ನಿಮ್ಮನ ಮನೆಯಲ್ಲಿ ಆತು ಹೌದೌದು ಸರ್ ನಾನ್ ಬೆಂಗಳೂರಿಂದ ಸರ್ ನಾವು ಜೋಶಿ ಕುಲಕರ್ಣಿ ಅಂತ ಸರ್ ನಿಮ್ ಮನೆಯಲ್ಲಿ ಅಥವಾ ನಿಮ್ಮ್ ಅ
ಫಿಜೋ ಯಾವ ಥರಾ ಡಾಕ್ಟರ್ ಸರ್ ನೀವು
ನಾವು ಆಪರೇಷನ್ ಮಾಡೋ ಡಾಕ್ಟರ್ ಸರ್ ಎಲ್ಲಾ ಕಾಲ್ ಮುರಿದಿದ್ರ ಸರ್ ಮತ್ತೆ ಹಾ ಪ್ರಶಾಂತ್ ಸರ್ ಕಾಲ್ ಮುರಿದಿದ್ರೇ ಕೈ ಮುರಿದಿದ್ರೆ ಮತ್ತೆ ಲಿವರ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಹಾಟ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲಾ ಡಾಕ್ಟರ್ ಸರ್ ಅವೇಲ್ಲಾ
ಸರ್ ಹೌದಾ ಎಲ್ಲಾ ಸರ್ಜರಿ ಕೂಡ ಮಾಡ್ತೀರಾ
ಹೌದೌದು ಸರ್ ಎಲ್ಲಾ ಸರ್ಜರಿ ಎಲ್ಲಾ ಮಾಡ್ತೀವಿ ಸರ್ ಅದ
ಹೋಟೆಲ್ ಅಂತ ಏನೋ ಬಿದ್ದಿದಾರಂತೆ ಸರ್ ಅವ್ರದು ಎರಡು ಮೊಳಕಾಲು ಇಂದ ತಳಗಡೆ ಏನು ಇಲ್ದು ಇಲ್ ಸರ್
ಹೌದ ಹೌದಾ ಸರ್ ಅವರು ಸ್ವಲ್ಪ ಅವ್ರ ಅಡ್ರೆಸ್ಸು ಮತ್ತೆ ಅವ್ರ ಫೋಟೋ ಅವ್ರ ಆಧಾರ್ ಕಾರ್ಡ್ ನಂಬರ್ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಮತ್ತೆ ಆಯುಷ್ಮಾನ್ ಬ ಆಯುಷ್ಮಾನ್ ಕಾರ್ಡ್ ಎಲ್ಲಾ ಇದ್ರೆ ಸರ್ ಅವ್ರಿಗೆ ಸ್ವಲ್ಪ ಆರಾಮ ಆಗುತ್ತೆ ಸರ್ ಯಾಕೆಂತ ಅಂದ್ರೆ ಸ್ವಲ್ಪ ಹಣ ಖರ್ಚಾ ಸ್ವಲ್ಪ ಕಮ್ಮಿ ಕಡಿಮೆ ಆಗ್ಬಿಡ್ತದೆ ಸರ್ ಆಯುಷ್ಮಾನ್ ಕಾರ್ಡ್ ಇದ್ದಾರೆ ಸರ್ ಆಪರೇಷನ್ ಖರ್ಚ ಎಲ್ಲಾ ಫ್ರೀ ಆಗಿಬಿಡುತ್ತೆ
ಹೌದು ಸರ್ ಯಾವ ಕಡೆಯಿಂದ ನೀವು ಫ್ರೀ ಮಾಡಿ ಕೊಡ್ತರಾ ಸರ್
ಹೌದೌದು ಸರ್ ಗೌರ್ಮೆಂಟ್ಂದ ಫ್ರೀ ಆಗ್ಬಿಡ್ತದೆ ಯಾಕೆ ಅಂದ್ರೆ ಸರ್ ಆಯುಷ್ಮಾನ್ ಕಾರ್ಡ್ ಇರೋದ್ರಿಂದ ಸರ್ಕಾರದಿಂದ ಬರ್ದೆ ಅದ್ರಲ್ಲ ರೊಕ್ಕೆಲ್ಲ ಸರ್ಕಾರ ತಂದ್ ಬಿಡುತ್ತ ಸರ್ ಅದಕ್ಕೆ ಫ್ರೀ ಆಗಿ ಬಿಡ್ತ ಸರ್
ಸರ್ ಆಯುಷ್ಮಾನ್ ಭಾರತ್ ಆಯ್ತು ಸರ್ ಅವ್ರದು ಅದು ಇರ್ಲಿಕ್ಕ ಅಂದ್ರೆ ಏನ್ ಮಾಡೊದ ಸರ್
ಅದು ಇಲ್ಲಾಂದ್ರೆ ಬಿ ಪಿ ಎಲ ಕಾರ್ಡ್ ಇದ್ರೆ ಅರ್ಧಕ್ ಅರ್ದ ಕಮ್ ಆಗುತ್ತ ಸ ಅರ್ಧ ಪಿ ಅವ್ ತುಂಬುದು ಸರ್ ಅರ್ಧ ಗೌರ್ಮೆಟ್ ತುಂಬು ಸರ್ ಅವೆಲ್ಲಾ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಸರ್ ಅವರು ಬೆಂಗ್ಳೂರ್ ಕೇ ಕರ್ಕೊಂಬರಕ್ ಆಗುತ್ತ ಸರ್ ಅವ್ರಿಗೆ ಕಡು ಬಡೋರ ಇದ್ರೆ ಬಿ ಪಿ ಎಲ್ ಕಾರ್ಡ್ ಇರಬಹುದ ಇರ್ಬೋದಲ್ಲ ಸರ್ ಅವ್ರದು
ಅದೇ ಸರ್ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ್ಯೋದಯ ಕಾರ್ಡ್ ಇದ್ದರ ನಡೀತಾವ ಸರ್
ಹಾ ನಡೆಯುತ್ತೆ ಸರ್ ಅದೆಲ್ಲ ನಡುತ್ತ ಸರ್ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಟ್ ಡಿಸ್ಕೌಂಟ್ ಆುತ್ತೆ ಸರ್ ಅದಕ್ಕೆ ಇಂತದೇ ಕಾರ್ಡದ್ರೆ ಸರ್
ಹ್ ಶೆವೆಂಟಿ ಫೈ ಅಂದ್ರೆ ಟ್ಂಟಿ ಫೈವ್
ಟ್ವೆಂಟಿ ಫೈವ್ ಮಾತ್ರ ಕಟ್ಟುದು ಸರ್ ಅವರು ಎಪ್ಪತ್ತೈದು ಪರ್ಸೆಂಟ್ ಕರ್ನಾಟಕ ಸರ್ಕಾರ ಕಟ್ಟಬಿಡತ ಸರ್ ಅದು ಅವ್ರಿಗೆ
ಹೌದಾ ಸರ್
ಹೌದೌದು ಸರ್ ಅವ್ರನ್ನ ಬೆಂಗಳೂರು ಕೆ ಕರ್ಕೊಂಡ್ ಬರಬೇಕ್ದು ಸರ್ ಅವ್ರನ್ನ ಬೆಂಗಳೂರ್ ಕರ್ಕೊಂಡ್ ಬರೋಕ್ ಆಗ್ತದ ಸರ್ ನಮಗ ಹೌದ ಸರ್ ಯಾವಾಗ ಕರ್ಕೊಂಡ್ ಬರ್ತಾರಾ ಸರ್ ಅವ್ ಸ್ವಲ್ಪ ರಿಪೋರ್ಟ್
ಬಾರ ಕೊಡ್ತಾರ
ಬಸ್ ಚಾರ್ಜ್ ಅಂತ್ರ ಏನ ಆಗಲ್ಲ ಸರ್ ಅ ಬಸ್ ಚಾರ್ಜ್ ಯಾರಲ್ಲ ಅವ್ರ ಕಡೆಯಿಂದೆಲ್ಲ ಆಗ್ಬೇಕು ಸರ್ ನಮ್ಮ ಕಡ ಏನ್ ಆಗಲ ಸರ್ ಹೋಗ್ಲಾಕ್
ಯಾಕ ಆಗಲ್ಲ ಸರ್.
ಅಲ್ಲ ಸರ್ ನಾವು ನಾವು ಡಾಕ್ಟರ್ ಸರ್ ಹಂಗೆಲ್ಲ ಮಾಡಕ್ ಆಗಲ್ಲ ಸರ್ ನಮ್ಗೆ ಹಂಗೆಲ್ಲ
ಯಾಕೆ ಎಲ್ಲ ಮಾಡಕ ಆಗಲ್ಲ ಸರ್ ಆ ದ ಅಂದ್ರೆನ ನೋಡಿ ಸರ್ ಬೀಪ ಎಲ್ಲ ಅಂತದ ಕಾಡಲ್ಲಿ
ಹಾ ಹ ಸರ್.
ಎಲ್ಲಾ ಮಾಡ್ಬೋದು ಸರ್ ನೀವು ಡಾಕ್ಟರ್ ಅಂದ್ರೆ ಎಲ್ಲಾ ತರ ಗೊತ್ತಿರುತ್ತೆ ಸರ್ ನಿಮ್ಗೆ.
ಅದಕ್ಕೆ ಸರ್ ಆಗಲ್ಲ ಸರ್ ನಮ್ಗು ಬೇಕಲ್ಲ ಸರ್ ನಮ್ಗ ಆಪ್ರೇಷನ್ ಇಂದ ಮತ್ತೆ ಆಪ್ರೇಷನ್ ಮಾಡದ್ರ ನಮಗೂ ಬೇಕಲ್ಲ ಸರ್ ಎಲ್ಲಾ.
ಸರ್ ನಿಮ್ಗ ಏನ್ ಬೇಕ ಸರ್ ಗೋರ್ಮಂಟ್ ಇಂದಾನೆ ಪೇಮೆಂಟ್ ಇರ್ತ್ತಲ್ಲ ಸರ್ ಡಾಕ್ಟರ್ ಆದ್ರೆ.
ಗೋರ್ಮೆಂಟ್ ಇಂದ ಇರ್ತ ಬಿಳಿ ಸರ್ ಆದ್ರೆ ಮತ್ತ ನಮಗೂ ಸ್ವಲ್ಪ ಸೈಡ್ ಅಲ್ಲಿ ಬೇಕಲ್ಲ ಸರ್ ಸ್ವಲ್ಪ ಸ್ವಲ್ಪ ಏನಾದ್ರು.
ಸರ್ ಒಂದು ಜಿ ಮಾನವನ ಜೀವವನ್ನು ಉಳಿಸಿದರೆ ನಿಮ್ಗೆ ಎಷ್ಟೋ ದೇವತೆಗಳ ಒರ ಕೊಡುತ್ತೆ ಸರ್. ಸೈಡಲ್ಲಿ ಇಟ್ಕೊಂಡ ಏನ್ ಮಾಡ್ತೀರಾ ನೀವು.
ಕು ಕೊಡುತ್ತ ಸರ್ ದೇವ್ರ ನಿ ಏನ್ ಕೊಡ್ತಾನೆ ಸರ್ ರೊಕ್ಕ ಕೊಡ್ತಾನೆ ಸರ್ ಏನ್ ಕೊಡ್ತಾನ ಹೇಳ ಸರ್.
ಸರ್ ಆಯುಷ್ಯ ಆರೋಗ್ಯ ಕೊಟ್ರೆ ಅದೇ ದೊಡ್ಡದು ಸರ್ ದೇವ್ರು.
ಅದೆಲ್ಲ ಇದೆ ಇರುತ್ತೆ ಬಿಡಿ ಸರ್ ನನ್ಗೆ ಮೇನ್ ಇರದು ದೊಡ್ಡು ಸ ದುಡ್ಡ ದುಡ್ಡು ಗಳಿಸ ಕ್ಕೆ ನಾವ ಬಂದ್ಬಿಟ್ಟಿದೀವಿ ಸರ್ ಇವಾಗ.
ನಮ್ಗ ದುಡ್ಡ ಇದ್ರೆನೆ ಎಲ್ಲ ಸರ್ ದುಡ್ಡ ದುಡ್ಡೇ ದೊಡಪ್ಪ ಸರ್ ಸರ್ ನಮ್ಗೆಲ್ಲ ಅದು ಹೋಲಿ ಬಿಳಿ ಸರ್ ನೀವ ಯಾವಾಗ ಕರ್ಕೊಂಡ್ ಬರ್
ನಿಮ್ಗೆ ಎಲ್ಲ ಇದೇ ನಡಿತಾ ಇದೆ.
ಅವ್ರನ್ನ ಯಾವಾಗಕಕೊಂಡ ಬರ್ತೀರಾ ಸರ್ ನೀವ ಬೆಂಗ್ಳೂರ್ಗೆ. ಯಾವಾಗ ಕರ್ಕೊಂದ ಬರ್ತೀರಾ ಸರ್ ಅವ್ರ್ನ. ಬೆಂಗಳೂರ್ಗ ಯಾವಾಗ ಕರ್ಕೊಂಡ ಬರ್ತರ ಸರ್ ಅವ್ರ್ನ.
ಸರ್ ಅದೇ ಸರ್ ಅವ್ರದ ಹತ್ರ ಎಲ್ಲಾ ಮಾತಾಡ್ಬೇಕು ಸರ್ ನಾವು ಮನೆಯವ್ರ ಹತ್ರ ಯಾಕಂದ್ರ ಅವ ಹ್ಮ ಈಗ ಹೆಲ್ ತು ಇಸು ಬಾಳ ಇದೆ ಸರ್ ಅವ್ರಿಗೆ ಹೀಗಾಗಿ ಬರೋದಾಗುತ್ತೋ ಇಲ್ವೋ ಜರ್ನಿನು ಬಹಳ ಕಷ್ಟ ಷ್ ಆಗತ್ತೆ ಸರ್ ಇಲ್ಲ ನಮ್ಮ ಹೋಮ್ ವಿಸಿಟ್ ಮಾಡಿ ಏನಾದ್ರು ಆಪರೇಷನ್ ಮಾಡ್ಬೋದಾ ಸರ್.
ಹಂಗೆಲ್ಲ ಆಗಲ್ಲ ಸರ್ ಅಲ್ಲೇ ನಿಮ್ದ ಯಾವ್ರು ಸರ್ ಪ್ರಾಪರ್ ಯಾವ್ದ ಸರ್ ನಿಮ್ದು.
ಬಿಜಯಪುರ ಜಿಲ್ಲಾ ಬಿಜಯಪುರ ತಾಲೂ ಹ ಬೊಬ್ಬಲೇಶ್ವರ ಮತ್ತ ಕ್ಷೇತ್ರ ಸವನಹಳ್ಳಿ ಊರು ಹೊನಗನಹಳ್ಳಿ ಪಂಚಾಯ್ತಿ ಸರ್.
ಸರ್ ಬಿ ಎಲ್ದಿ ಹೌದ ಸರ್ ನಮ್ಮತ್ತಕ್ಷೇ ತ್ತರದ ಹಾಲಿ ಇದು ಸರ್ ಅವರು ಎಮ್ ಎಲ್ ಎ ಸರ್.
ಹ ಹ ಸರ್ ಅವರು ಅದೇ ಸರ್ ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಅ
ಸರ್ ನಿಮ್ ವೈಜ ಎಲ್ಲ ಕ್ಲಿಯರ್. ಕೇಳ್ತಾ ಇಲ್ಲ ಸರ ಹೀಗಾಗಿ ನಾವ ಚೆನ್ನಾಗಿ ಮಾತಾಡಂತ ನೀವು
ಆದ್ರೆ ಸರ್ ನೀವು ಅಲ್ಲಿ ನಮ್ಮ ಪ್ರನ್ ಇದ್ ಅದೇ ಸರ್ ಅಲ್ಲಿ ನಮ್ಮೊಬ್ಬ ಫ್ರೆಂಡ್ ಇದಾರೆ ಸರ್ ಅಲ್ಲಿ ಎಲ್ಲಿ ರ್ ಜೋಶಿ ಆತ ಫ್ರೆಂಡ್ ಅದರ ಸರ್. ಅವರು ವಿಜಾಪುರ ಜಿಲ್ಲಕ್ಕೆ ಅವರು ವಿಜಯಾಪುರ್ ಜಿಲ್ಲಾಕ್ಕೆ ಹಯಸ್ ಸ ಆಪರೇಷನ್ ಮಾಡಿದ್ದಾರ ಸರ್ ಅವ್ರಲ್ಲ. ಹೋದ್ರ ನಮ್ಮ ಕಡಿಂದ ಒಂದ ಪೈ ಪರ್ಸೆಂಟ್ ಡಿಸ್ಕೌಂಟ್ ಆಗಿಬಿಡತ್ತಾ ಸರ್.
ಸರ್ ನಮ್ಗೆ ಡೈಕೌಂಟ್ ಎಲ್ಲ ಕೊಡ್ಲಿಕ್ಕು ಇಡುತ್ತೆ ಸರ್ ಯಾಕಂದ್ರೆ ಈಗ ಒಂದ ಮನುಷ್ಯನ ಜೀವ ಅಂದ್ರೆ ನೋಡಿ ಸ್ ಸರ್ ಒಂದು ಮನುಷ್ಯನ ಬಾಡಿಯಲ್ಲಿ ಎರಡುನೂರ ಆರ ಮೂಳೆಗಳು ಇರುತ್ತೆ ಸರ್
ಹೌದೌದು ಸರ್ ಅದೆ ನಮ್ಮ ಫ್ರೆಂಡ್ ಅಕ್ಷಯ್ ಕುಮಾರ್ ಜೋಶಿ ಕುಲ್ಕರ್ಣಿ ಹೊತಿದ್ದಾರೆ ಸರ್ ಅವ್ರ ಹತ್ರ ಹೋಗ್ರೆ ನಾವ್ ಅವ್ರಿಗೆ ಸ್ವಲ್ಪ ಎಲ್ಲಾ ಹೇಗಿದ್ರೆ ಸ್ವಲ್ಪ ನೋಡಿ ಆಪರೇಷನ್ ಬೇಗ ಬೇಗ ಮಾಡಿ ಹುಷಾರಾಗೋ ಮಾಡ್ಬೇಕಂತಾರ ಸರ್
ಹೌದ್ ಸರ್ ಅವ್ರದ್ದೆಲ್ಲಾ ಆಪ್ರೇಷನ್ ಆದ್ರ ಟೀಕ್ ಆಗ್ಬೇಕು ಸರ್ ಯಾಕಂದ್ರೆ ಅವನು ಮನೆಯಲ್ಲಿ ಇರೋದು ಒಬ್ಬನೆ ಮಗಾ ಅವನ ಮೇಲೆನೆ ಮನೆ ಜವಾಬ್ದಾರಿ ಎಲ್ಲಾ ಬಿದ್ದಿದೆ
ಹೌದೌದು ಹೌದು ಸರ್ ನೀವ್ ಹೇಳ್ತರೋದು ಕರೆಕ್ಟ್ ಆಗ ಸರ್ ಯಾಕೆಂತಂದ್ರೆ ಅವರು ಸಹ ವಿಜಯಪುರದಲ್ಲಿ ನಂಬರ್ ಒನ್ ಡಾಕ್ಟರ್ ಸರ್ ಅವ್ರು ಮಾಡಿದ ಸರ್ಜರೀ ಯಾವ ಪೇಲವ್ರೇ ಆಗಿಲ್ಲ ಸರ್
ನಾನು ಈಗ ಒಂದು ಕ್ರೀಡೆ ಬಗ್ಗೆ ಕೇಳ್ಬೇಕ ಅಂತ ಇದ್ದೆ ಸರ್ ನಿಂಬಲ್ಲಿ
ಸರ್ ಹ ಮಾತಾಡೋದು ಸರ್ ನಾವು ಡಾಕ್ಟರ್ ಸರ್ ಡಾಕ್ಟರ್ ಬಗ್ಗೆ ನಾವು ರೂಪಾಯಿ ನಿಮಗೆ ನಾದ್ರು ಆಗ ಸಮಸಿದೆಯ ಸರ್ ಅ್ರ ನಾವು ಬಗೆಹರಿಸು
ಸರ್ ಹೇಳಿ ಸರ್ ಈಗ ಕ್ರಿಕೆಟ್ ಅಂತ ಗೊತ್ತಾ ಸರ್ ನಿಮ್ಗೆ ಕ್ರಿಕೆಟ್ ಗೊತ್ತಾ ಗೊತ್ತು ಒಂದು ಕ್ರಿಕೆಟ್ ಅಲ್ಲಿ ಎಷ್ಟು ಪ್ಲೇಯರ್ ಇರ್ತಾರೆ ಸರ್
ಹ ಸಾಹಸ ಮಾಡಕ್ ಹೋಗ್ಲಿಲ್ಲಾ ಸರ್ ನಾವ್ ಬರೀ ಕ್ರಿಕೆಟ್ ನೋಡದು ಅಷ್ಟೇ ಸರ್ ಯಾವ್ ಯಾವ ಮ್ಯಾಚ್ ದೆ ಅಷ್ಟೇ ಸರ್ ನಿಮ್ಗೆ ನಿಯರ್ ನನ್ ನನ್ ನ್ ನನ್ಗ ಗೊತ್ತಿರೋ ನನಗ ಗೊತ್ತ್ ನನ್ಗೆ ಗೊತ್ತಿರೋ ಪ್ರಕಾರ ಹನ್ನೊಂದ್ ಜನಾ ಆರ ಇರ್ತಾರೆ ಸರ್ ಆದ್ರೆ ನನ್ಗೆ
ಹೌದ ಸರ್ ಹನ್ನೊಂದ್ ಜನ ಹನ್ನೊಂದ ಜನ ಹೌದ ಸರ್ ಹನ್ನೊಂದ್ ಜನ ಇರ್ತ ಕರೆ ನೀವು ಹೇಳದಕ್ಕೆ ಧನ್ಯವಾದಗಳು ಸರ್ ಮತ್ತೆ ಹನ್ನೊಂದ್ ಜನ ಅಂದ್ರೆ ನಮಗ ಇಂಡಿಯಾ ಟೀಮ್ ಕ್ರಿಕೆಟ್ ಟೀಮ್ ಗೊತ್ತಾ ನಿಮ್ಗೆ
ಹಾ ಗೊತ್ತಿಲ್ಲಾ ಸರ್ ಗೊತ್ತು ಗೊತ್ತು ಗೊತ್ತು
ಸರ್ ನಿಮ್ದ ನೆಟ್ವರ್ಕ್ ಇಶ್ಯೂ ಇದ್ದ ಕಾರಣ ನಮಗೆ ಚೆನ್ನಾಗಿ ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಕೇಳತಾ ಇಲ್ಲಾ ಸರ್ ಸ್ವಲ್ಪ ನೆಟ್ವರ್ಕ್ ಇರುವ ಪ್ರದೇಶಕ್ಕೆ ಬಂದ್ರೆ
ಹಾ ಈಗ ಈಗ ಕೇಳತ ಸರ್ ಈಗ
ಸರ್ ತೀರಾ ಏನು ಕೇಳ್ತಾ ಇಲ್ಲ ಸರ್ ಇನ್ನು ಇನ್ನು ತೀರಾ ಕೇಳ್ತಾ ಇಲ್ಲ ಸರ್ ಈಗ
ಹಾ ಹಾ ನೋಡಿ ಸರ್ ಈಗ ಕೇಳ್ತಿದಯ ಸರ್
ಹಾ ಈಗ ಸ್ವಲ್ಪ ಸ್ವಲ್ಪ ಕೇಳ್ತಾ ಇದೆ ಸರ್ ನಮ್ಮ ಇಂಡಿಯಾ ಟೀಮ್ ನ ಹನ್ನೊಂದು ಪ್ಲೇರ್ ಹೆಸರು ಹೇಳ ಹೇಳಲಾಗುತ್ತಾ ಸರ್ ಯಾವದಾದ್ರು ಒಟ್ಟು ಹನ್ನೊಂದು ಪ್ಲೇಯರ್ ಹೆಸರು ಹೇಳಿ ಸರ್
ಹನ್ನೊಂದು ಪ್ಲೇರ್ ನಮ್ಗೆ ಗೊತ್ತಾಗಲ್ಲ ಸರ್ ಯಾಕೆೇತಿದ್ರ ನಾ ಕ್ರಿಕೆಟ್ ನೋಡೋದೇ ಕಮೀ ಸರ್ ಐ ಪಿ ಎಲ್ಲಿ ಐ ಪಿ ಎಲ್ದಾಗ
ಅದೇ ಸರ್ ಅದೇ ಸರ್ ಐ ಪಿ ಎಲ್ ಆಯ್ತು ಎಲ್ಲ ಆಯ್ತು ಇಂಡಿಯನ್ ಪ್ಲೇಯರ್ಸ್ ಲೆವೆನ್ ನ್ ಹೆಸರು ಹೇಳಿ ಸರ್
ಅ ಹೋಗ್ತ ಸರ್ ನಮಗೆ ಇಷ್ಟೊಂದು ಇಲ್ಲಾ ಸರ್ ನಾವು ಅಪೇಷನ್ ಮಾಡ್ರಲ್ಲಿ ಬಿಜಿ ಇರ್
ಸರ್ ಒಟ್ಟ ಹನ್ನೊಂದು ಮಂದಿ ಹೆಸರು ಹೇಳಿ ಸರ್ ಯಾವದಾದ್ರು ಟೀಮ್ ಇಂದ ಹೇಳಿ ಸರ್ ಒಟ್ಟೆ ಇಂಡಿಯಾ ಟೀಮ್ ಇಂಗ್ಲೆಂಡ್, ಐರ್ಲೆಂಡ್ ಬಾಂಗ್ಲಾದೇಶ ಕಝಾಕಿಸ್ತಾನ್ ಎನಿ ಟೀಮ್ ಹನ್ನೊಂದು ಮಂದಿ ಹೆಸರ ಹೇಳಿ ಸರ್ ಸರಿ ಯಾವ್ದಾದ್ ಒತ್ತಿದ್ರ ನಾ ಕೌಂಟ್ ಮಾಡ್ತೇನಿ
ಅದು ಅಕ್ಷಯ್ ಅಕ್ಷಯ್ ಸಿಂಗತ್ ಒಬ್ಬ ಇದಾರ್ ಅಕ್ಷಯ್ ಕುಮಾರ್ ಅನ್ನಪ್ಪ
ಸರ್ ಅಕ್ಷಯ್ ಹಂಗೆಲ್ಲ ಯಾರು ಇಲ್ಲ ಸರ್ ಮೊದಲನದಾಗಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇತರಾ ಹೆಸರು ಹೇಳಿ ಸರ್
ಹೌದ ಹೌದಾ ಸರ್ ಹೌದಾ ಸರ್ ಕೊಹ್ಲಿ ಹೌದು ಸರ್ ಕ್ರಿಸ್ ಗೆಲ್ಲ ಒಬ್ಬ ಇಧಾನ ನೋಡ್ರರಿ ಸರ್ ಕ್ರಿಸ್ ಗೆ ಎಲ್ರಿ ಎ ಬಿ ಡಿವೆಲ್ರ್ ಎ ಬಿ ಡಿವೆಲ್ರ್ಸ್ ಮತ್ತೆ ಮತ ಮತ್ತೆ ಯಾರ್ ಇವ್ನು ವೈಭವ್ ಸೂರಂಶಿ ಮತ್ತೆ. ಶರ್ಮಾ ಸೂರ್ಯ ಕುಮಾರ್ ಯಾದವ್ ಮತ್ತೆ.
ಹಾ ಸರ್.
ಹಾ ಮತ್ತೆ ಹಾರ್ದಿಕ್ ಪಾಂಡ್ಯ, ಕೃನಾಲ್ ಪಾಂಡ್ಯ. ಇವರು ಇದಾರ್ಲ್ ಸರ್ ಯಾರು ಭುವನೇಶ್ ಕುಮಾರ್ ಭುವನೇಶ್ ಕುಮಾರ್ ಇದಾರೆ ಸರ್ ಮತ್ತೆ.
ಹೌದ್ ಸರ್ ಎಲ್ಲಾ ನಾಲೆಜ್ ಇದೆ ಸರ್ ಮತ್ತ ನಿಮ್ ಬರೇ ಆಪ್ರೇಷನ್ ಅತ್ತೆ ಅಂತ ಅಷ್ಟೇ.
ಹೇನ್ ಏನ್ ಮಾಡೋದು ಸರ್ ನಮಗೂ ಸ್ವಲ್ಪ ಸೈಡ್ ಸ್ವಲ್ಪ ಕ್ರಿಕೆಟ್ ಹುಚ್ಚ ಹಿಡ್ದದ ಸ್ವಲ್ಪ ಅವಾಗ ಅವಾಗ ನೋಡ್ತಿರ್ ಕೆ ಸರ್ ನಾವು.
ಹೌದ್ ಸರ್ ಹೌದು. ಮತ್ತ ಈಗ ನಮ್ಮ ಒಂದ್ ನಾಲ್ಕ ಎಕರೆ ಹೊಲ ಇದೆ ಸರ್. ಅದರಲ್ಲಿ ಉಳ್ಳಾಗಡ್ಡಿ ಬೀ ಎಂತ ಮಾಡ್ಬೇಕತ್ ಮಾಡಿದೇವು ಸರ್ ಅದಕ್ಕೆ ಏನಾದ್ರು ಸಜೆಷನ್ ನಿಮಗೆ ಗೊತ್ತಿದ್ರೆ ಹೇಳ್ತೀರ.
ಇದು ಗೊತ್ತಿದೆ ಸರ್ ನಂಗ್ ಗೊತ್ತಿಲ್ಲ ಸರ್ ನಮ್ ಫ್ರೆಂಡ್ ಅಕ್ಷಯ್ ಕುಮಾರ್ ಗಣ್ಯ ಅಂತ ಇದಾರೆ ಸರ್ ಅವ್ರ್ ಫ್ರೆಂಡ್ ಇನ್ನೊಬ್ ಸರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಹಂಡೆ ಅಂತ ಇದ್ದಾರೆ ಸರ್. ಅವ್ರಿಗೆ ಅವರು ಒಳಗ ಸಂಪೂರ್ಣವಾದ ಮಾಹಿತಿ ಹೇಳ್ತಾರೆ ಸರ್ ಅವ್ರು ನಮ್ಮ ಹೋಲ್ದಲ್ಲಿಸಹ ಅವರೇ ಬಿತ್ತಿದ್ದಾರೆ ಸರ್ ನಮ್ಮ್ ಊರಲ್ಲಿ.
ವಿಚಾರಿಸಿ ನಮಗೆ ನೀವೇನಾದ್ರೂ ಹೇಳ್ಬಹುದಾ ಸರ್. ಹೀಗೆ ಹೀಗೆ ನಾಕ್ ಎಕರೆ ಇದೆ.
ಸರ್ ನೇಕ್ಸ್ಟ್ ಟೈಮ್ ಕಾಲ್ ಮಾಡಿದಗ ಅವ್ನಿಗಿ ಕೇಳ್ತನಿ ಸರ್ ಕೇಳಿ ನಿಮಗೆಲ್ಲ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟ ಬಿಡ್ತೀನಿ ಸರ್ ಯಾಕೆಂತಂದ್ರೆ ಒಬ್ಬ ರೈತನಿಂದ್ ಇನ್ನೊಬ್ಬ ರೈತಗೆ.
ಗೆ ತುಂಬಾ ಸಮಯ ಇದೆ ಸರ್ ಹೀಗಾಗಿ ನೀವು ನಿರೀಕ್ಷಿಸಲಾಗದು ಸರ್.
ಹೌದು ಸರ್. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಅದ್ರ ಬಗ್ ನಾನ್ ನಿಮ್ಗೆಲ್ಲ, ಕೇಳ್ಕೊದೇಲ್ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಿವಿ ಸರ್.
ಹಾ ಸರ್ ಇರುವತ್ತ ಟೈಮ್ ನಲ್ಲಿ ನಾವ ಒಂದು ಒಗಟ ಹೇಳ್ತಿನಿ ಕೇಳಿ ಸರ್.
ಹಾ ಹೇಳಿ ಹೇಳಿ ಸರ್.
ಈಗ ಮಳೆ ಆಯಬೇಕಂದ್ರೆ ಗಿಡಗಳು ಇರ್ಬೇಕು ಸರ್. ಗಿಡಗಳು ಇರ್ಬೇಕಂದ್ರೆ ಜಮೀನ್ ಇರ್ಬೇಕ ಸರ್ ಜಮೀನ್ ಇರ್ಬೇಕಂದ್ರೆ ಮಳೆ ಬೇಕ್. ಹ್ಮ್ ಸರ್ ಈಗೆಲ್ಲ ಸೈಕಲ್ಯಿಂದ ಏನ್ ಮಾಡ್ಬೇಕ. ಅದೇ ಸರ್ ರೊಕ ಅಲ್ಲ ಹಿರಿಯರ ಜಮೀನು ಅದು ಇರುತ್ತಲ್ಲ ಸರ್ ಮೊದಲ್
ಹೌದೌದು ಹೌದು ಹೌದೌದು ಸರ್ ಹೇರಿಯರ್.
ಮರಗಳ ಇರ್ಬೇಕಂದ್ರ ಒಂದ್ ಸ್ವಲ್ಪ ಜಮೀನ್ ಬೇಕು. ಇವೆಲ್ಲಕ್ಕೂ ಮೇನ್ ಯಾವ್ದಂದ್ರೆ ಮಳೆ.
ಮಳೆ ಮಳೆ ಬೇಕ್ ಸರ್ ಮಳೆ.
ಸರ್ ಮಳೆನೇ ಆಲಿಕ್ಕ ಅಂದ್ರೆ ಇಲ್ಲೇನು ಬರೋದಿಲ್ಲ ಸರ್ ಜಮೀನು ಬರೇ ಹೋಲ್ ಬರಡು ಭೂಮಿಯಲ್ಲಿಗೆ ಬರೆ ಕಸ ಬೆಳೆದು ಹೋಗ್ಬಿಡ್ತೆೆ.
ಹೌದ್ ಸರ್ ನಮ್ದ
ಹೀಗಾಗಿ ನಮ್ಮ ಊರಿಗೆ. ಅತಿ ಹೆಚ್ಚಾಗಿ ಮಳೆ ಬರ್ಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನಿಸುತ್ತ ನಿಮ್ಮ. ಈ ಕರೆಗೆ ಹೋಗಟ್ಟು ಆ ಆಧಾರದ ಸ್ವಾಗತ ಆದಂತಹ ನಿಮಗೆ ನಿಮ್ಮ ಸರ್ ನಮಗೆ ಗೊತ್ತಿಲ್ಲ ಸರ್. ಡಾಕ್ ಟೂರ್ ಜೋಶಿ ಕುಲ್ಕರ್ಣಿ.
ಹೌದೌದು ಸರ್ ಡಾಕ್ಟರ್ ಜೋಶಿ ಕುಲಕರ್ಣಿ ಸರ್ ನಮ್ಮ ಫ್ರೆಂಡ್.
ಫಿಸಿಯೋತೆೆರಪಿಸ್ಟಟ್.
ಎಲ್ಲ ಎಲ್ಲ ಸರ್ ಎಲ್ಲಾ ಆಲ್ ಸರ್ಜರಿ ಸರ್ ನಮ್ದೇಲ್ಲಾ. ನಮ್ ಫ್ರೆಂಡ್ ಒಬ್ಬರು ಇದಾರ್ ಸರ್ ಅಕ್ಷಯ್ ಕುಮಾರ್ ಜೋಶಿ ಕುಲಕರ್ಣಿ ಇದಾರ್ ಸರ್ ಅವ್ರು. ತುಂಬಾ ಉತ್ತಮವಾಗಿದ್ದು.
ಧನ್ಯವಾದಗಳು.